ಅದ ಊಟ ಆಯ್ತ್ರಿ
ಹಾಗ್ಯಾದ್ ನೋಡ್ರಿ ನಿಮ್ದಾಗ್ಯಾದ್ರಿ ಊಟ
ಹ್ಮ
ರಿನ ರ ಅದೇ ಮನಿಯಾಗ ತೊಳದು ರೇ ಎಲ್ಲ ತ ಹಾಗ್ಯದ್ರೀ ಹ್ಮ್ ಮುಂಜೆ ಇದಕ್ ಹೋಗ್ಬ್ರೀ ಕೆಲ್ಸಕ್ಕ.
ಹಾ ಹಾ
ಹೇರ ಏನ್ ಈ ಸಲ ಏನ್ ಹ ಹುಡುಗರು ಎಲ್ಲಾ ಕಲ್ತ್ ಟೋರಿಗ ಮನ ಕುಂತಾರ ಅಲ್ರಿ ಏನ್ ಮಾಡ್ತತಿರಿ ಸಲ ಹೋಗಮ್ರ ಏನ್ ಮಾಡಂಬ್ರಿ? ಐದಾರ ಐದಾರು ಜನ ರೆಡಿ ಆಗ್ಯಾರತ್ರಿ, ಮತ್ ಹ ಅಂದ್ರ ಟಿಕೆಟ್ ಬುಕ್ ಮಾಡ್ತೇನಿ ನಾನ ಕು ಇದ್ರೆ ಮುಂಬೈಕ್ ಒಂದ್ಸಲ ಮೊದ್ಲು ಒಂದ್ಸಲ ಹೋಗಿದ್ದ್ವ ಅಲ್ರರಿ ವಾದರ್ಸನ್ ಎರಡ್ ವರ್ಷ ಆಗೈತೆ.
ಒನ್ ಎರಡ್ ವರ್ಸ ಆಯ್ತೇನ್ರೀ ಅದು.
ಹಾ ರೀ ಅದಕ್ಕೆ ಹಮಂತ ತನ ಕುಂತರ್ವಿ ಅದಕ್ಕೆ ಹ ಕೇಳ ಕುಂಂತರ ಹಿ ಟಿಕೆಟ್ ಬುಕ್ ಮಾಡಂತ ಹೇಳನ್ರಿ, ಎಷ್ಟ್ ಬರತ್ರಿ ಒಂದ್ ಐದ್ ಆರ್ ಸಾವಿರ ಬರ್ತ್ ಆದ್ರೆ ಖರ್ಚ
ಸೈದಾರ್ ಸಾವಿರ್ ಬರ್
ಅಲ್ರಿ ಹಓಂತರಲ್ರಿ ಮಳೆ ಇಲ್ಲ ಏನಿಲ್ಲಾ ಬಾಳ ಇರೋಣ ಅದಲ್ರರಿ ಹಿಂಗ ರೊಕ್
ನನ್ ಮಾಡ್ತ ಮತ್ತೆ ಓಮ್ಮಂದ ಮ್ಯ ಮತ್ತೆ ಬುಡಕ್ ಬರಲ್ರಿ ಹೋಸ್ಬುಡಾಗ
ಹ್ಯ್ ನಾನ್ ಮಾಡಿದವ್ರಿ ದೊಡ್ಡದ್ ಮೊರಮ ಅದ ಬೇಡ ಇನ ಒಂದು ಹದ್ನೈದು ದಿನ ತಿಂಗಳು ತಿಂಗಳ ಎರಡು ತಿಂಗಂಗಳು ಹೋಲಿ ಆಮೇಾಲ ಹ ಅದ್ರಾಗ ಮಳಗಲ್ ಬೇರೆ ಆದದಲ್ಲ. ಮಳೆ ದೊಡ್ಡ ಮಳೆ ಬಿದ್ದು ಅಂದ್ರ
ಹಾ ಹಾ
ಹೇಳಕ್ ಆಗಲ್ರರಿ ಅದಕ್ಕ ಇನ್ನೊಂದ ಎೊಡ್ ದಿನ ಹೋಾದ್ಮೇಲ
ಅದೇ ರಲ್ರಿ ಮೋರರ ಮಾಡಲ್ರ್ಪ ಆಮೇ ವಾದ್ರಐತೆ
ಆದ್ಮಲ ನಾಕನೇ ತಾರೀಕ ಏನಂತೂ ಮಾತಾಡಿದ್ರಿ ಅವ್ರು ನಾನ್ ನೋಡಮ್ಮ ನಮ್ ದೋಸ್ತರ ಆರಾ ಕೇಳ್ತಿನಿ ಕೇಳಿ ಹೇಳ್ತೀನಿ ಅಂತ ಹೇಳಳದ್ದಾರೆ
ಹಾ ಹ ಹೌತ್ ತ್ರಿ ಆಟ ಮಾಡ್ರಿ ಅಂದ್ರ ಹವಾಮ ಅಂತ ಹೇಳ್ರಿ
ಯಕಂದ್ರೆ ಬೇರೆ ಹುಡುಗರು ಬರ್ತನವ ಅಕೊಂತಾರ
ಹಾ ಹಾ ರ
ಎಲ್ಲಾ ದೊಡ್ಡ ಹಬ್ಬ ಆದ್ರೆ ಹಬ್ಬ ಮಾಡಿದ್ಮೇಲ ಎಲ್ಲಾ ರೊಕ್ಕ ಎಲ್ಲ ಖರ್ಚಾಗಿರ್ತಾರ ಇರಲ್ಲ ಹಿಂದ ಏನಿಲ್ಲಾ ಅಂದ್ರೆ ಈ ಹಬ್ಬಕ್ ಬಟ್ಟೆದ ಆ ದ ಇತಲ್ರಿ ಒಂದ ಐದ್ ಸಾವಿರ ರೂಯ ಖರ್ಚ್ ಬರ್ತ್ರಿ ಅದ್ದು
ಹಾ ಬರದ್ರ ಮಧ್ಯೆ
ದೌರೋ ಹಾ ದವರೋನ್ ಸಪರ್ ಕ ಬರ್ತಾನಲ್ರರಿ
ಹ್ಮ್ ಚಲೋ ತಿರ್ಬೇಕಕ್ ರಬ್ಬಂದ ನ ಮೂರ್ ಕಡೆ ಹ್ ಹದ ಶಾಪ್ರ ಸಾಲ ಚಲೋ ಅದ ಒಂದಿರ್ ನೋಡ್ರಿ ಅಲ್ಲಿ
ಏನ್ರೀ ಯಾಕ್ರೀ ನೀ ಏನ್ ಮನ್ಣನ್ ಮಕ್
ಹ್ಮ ಮಣ್ಣ ಮಕ್ಕಳ ಇದ್ರೀ ಹಚ್ಬೇಕಂತ ತ್ತ ಕೇಳಿದಿದ್ದಾರೆ ನಿಮ್ಗ್ ಗೊತ್ತಾನಂತ
ಯ್ ಗೊತ್ತಾದ್ರೆ ನಮ್ ದೋಸ್ತರು ಯಾರ್ರೀ ಅಲ್ಲಿ ಶಾಪದಾಗ ಸಾಲ ಹ ಹೊದ ಹಾಸ್ಟೆಲ್ದಾಗ ಹುಡುಗರು ಎಷ್ಟ ಎಷ್ಟ್ ಹುಡುಗರ ಅವ್ರೀ ನಿಮ್ಮ್ ಅಣ್ಣನ ಮಕ್ಳ ಎಷ್ಟ ಮಂದಿ ಅವ್ರಿ ಮೂವರ್ದಾಗ ಮೂವರಿಗೆಗ ಅಸ್ತೀರಿ ಅಷ್ಟ್
ಹಾ ಮೂವರ್ಗಚ್ ಬಕ್ರ ಒಬ್ಬರು ಒಬ್ರು ಸನಾರಾರ್ರೀ ಈ ಫಸ್ಟ್ ಅವ್ರ ಇಬ್ರಗ ಹಚ್ಚಿರಿ ಯತಾರ ಹ ರೀ
ನಾ್ ಮಾತಾಡ್ತನ್ ತೋ್ರರಿ ಸ ಅವರ್ ಕೂಡ ಮಾತಾಡಿ ಅದಕ್ ಫೀಜ ಟ್ ಅದ ಏಟ ಇಲ್ಲ ಸಾಲಿ ಚಲೋ ಅದ್ರಿ
ಹಾ ಅದ ರೀ
ಪ್ರಚಾರ ಮಾಡಿಿವಾಗೆ ಬಂದ ಎಲ್ಲ ಮಾತಾಡಿ
ಹೌದೌದ್ರಿ ಇಲ್ಲಿ ಊರಾಗ ಹಚ್ಚಿದ್ರೀ ಊರಾಗ ಹೋಗಲ್ ಬರ ಇಲ್ಲ ಇದು
ಹ ಡುಗ ಅಳ್ಳದ ಕಡೆಗೆ ಕಡೆ ಕಡೆ ಓತವ್ರೆ ಹಿಂಗಾಗಿ ಬಾಳ ಇದ ಅಂದ್ರಿ ಶಾಪ್ರ ಕಚೀರಿ ಬಾರಿ ಬೆಸ್ಟ್್ರೀ ಎಲ್ರಿ ಹಚ್ಚಮ್ರಿ ಅದ ಎಲ್ಲಾ ಗಾಡಿದ್ ಮಾತಾಡಮ್ರಿ ಕರ್ ಚಟ್ ಬರ್ತಾ ೇಟಿಲ್ಲ ಅಂತೇಳಿ ಒಂತ ಒಂದ್ ಕಡೆ ಕೇಳಿದರಿ ಒಂದ್ ಕಡೆ ಕೇಳಿದ್ದೆ ಹಾಸ್ಟೆಲ್ದಾಗ ಅಲ್ಲೇ ಎಲ್ಲಾ ಕಡೆ ಅಂತ್ರಿ ಊಟ ಬಟ್ಟಿ ಅದ ಬಟ್ಟಿ ನಾವ್ ಕೊಡ್ಸ್ಬೇಕನ್ರರಿ ಊಟ ಅದು ಸಾಬಾನ ಕೊಬ್ಬ್ರಣಿ ಎಲ್ಲ ಅವ್ರ ಕಡೆಗೆ ಅಂತ್ರೆ ಹನ್ನೆರಡು
ಹ್ಮ್ ಹ್ಮ್ ನೀ ನೋಡಂಬ್ರಿ ಕೇಳಂಗ ಹೊಡಿಸರ ಆಯ್ತ್ರಿ ಎಲ್ಲಾ
ಹೌದ್ರಿ ನೀವು ನೀವು ಹೂವಂದಿರಂದ್ರಿ ಹೇಳ್ರಿ ಹೋಗಿ ಬರಾಮ್ರಿ ಹೋಗಿ ಸರಿನ್ ಬೆಲ್ಲಿ ಭಟ್ಟಿಯಾಗಿ ಮಾತಾಡಿ ನಿಮ್ ಅಣ್ಣಾರಿಗನ್ ಕರ್ಕೊ ಬರ್ತೇನ ಅಂದ್ರ ಕರ್ಕೊ್ಂಬರ್ರಿ ಹುಡುಗರ್ ಹುಷಾರ ಆತ ನೋಡ್ರಿ ಅಲ್ಲಿ ಸಿಟಿ ಇರ್ತಲ್ರಿ ಚಂದ ಹೋದ ಹೌದ
ಹ್ಮ್ ಅಸ ಊರಾಗ ಆರ ಆಯ್ ಮೂರರ ಮಾ ಕರ್ಕೊಂಡ್ ಬರ್ತವ್ರೀ ಕರ್ಕ ಕ್ಕಬಂಂದಗಳ ಹಚ್ಚರ ಐತ್ಾರೆ
ಆಟ ಮಾಡ್ರಿ ನೀ ನೀ ಹಂಗಂತಿರಿ ಹಂಗ್ರರಿ ಹಂಗೇನಲ್ರಿ ಹರಿ ಹೌದ್ರೀ ಕರ್ಕೊಂಬರಿ ಕರ್ಕಂಬಂದಮೇಲೆ ಸಾರ್ ಕೇಳಿ ಬೆಟ್ಟಾಗಿಿ ಮಾತಾಡ್ಸ ಪೀಜ ಅಷ್ಟು ಆದ್ರರೆ ಿಂದಂತ ಕೇಳಮ್ರ ಯಾರ್ ತಿಂಗಳದ ಕೇಳಮ್ಮ ಸೇಫ್ಟಿವ ಆಗತ್ತು ಚಂದ ಹೋಗಿ ಚಂದ ಬರ್ತಾವ ನೋ ಹುಡುಗರು ಅಲೆ ಏನು ಹೊರಗಡೆ ಬಿಡಲ್ರಿ ಆಡಕ್ ಕ ಕಡಿ ಈಕಡೆ ಹೌದೌದುೀ ಕರೆಕ್ಟ್ ಆ ಚಿತ್ರ ನಡೀತಬೋಟ್ಟು ಒಳ್ಳೇದೇ ಅದನ್ನ ನಮ್ದ ಮಕ್ಕಳೊಂದು ಎರಡು ಮೂರ್ ಮೂರ್ ಹುಡುಗುರ ಅವ್ರಿ ಮೂರದಾಗ ಒಂದು ಸಣ್ಣದಾದ ಹುಡುಗ ಒಂದ್ ಎರಡ್ ವರ್ಷದಿಂದ ಆದ್ರೆ ಒಳಕಂತ ಒಂದು ಐದ್ ವರ್ಷ ಆರು ಏಳ ವರ್ಷಿನ ಹುಡುಗರಾವ್ರಿ ನಾವ್ ನ ಪಕ್ಕ ತಾದ್ರ ಪ್ಲಾನಿಂಗ್ ಚಲ್ಲಪ ನಾವೇ ಇದು ಮನೆ ಕಟ್ಟ ಕುಂತೀವಲ್ರಿ ಅದಕ್ಕೋಸ್ಕರ ಸ್ವಲ್ಪ ಆಗವಲ್ರರಿ ಮತ್ತೇನಲ್ರರಿ
ಅದೇ ನೀವ್ ನಸ್ತ ಅಂದ್ರ ನಮ್ಮ ಹುಡ್ಗ್ ನೋತವ್ರೀ ನಿಮ್ ಹುಡ್ಗ್ ನೋತಾವ ಆಚರ ಇತ್ವ್ರೀ
ಹುಡುಗರು ಆಡು ನಾ ಹುಡುಗರ್ಗ ಕೇಳಿ ಬೆಟ್ಟ ಈ ಬರಾಮ್ ರೀ ಬೆಟ್ಟ ಹೇಗ್ ಬಂದು ಅದು ನೋಡಂಬ್ರಿ ಏನೇನ ಅಪ್ಪ ಏನೇನ ಇಲ್ಲ ಅ ಂತ ಹೇಳಿ ಏಟಾಡ್ತಂತರ ಏಟಾಟಲ್ಲ ಇದು ಒಳ್ಳೆ ಕೆಲ್ಸ ರೀ ನಾವ್ಂತ್ ಓದಿಲ್ಲ ಮತ್ತೆ ಹೋದ ಹುಡುಗ ಹಓದಕ್ ಆ ನಮ್ದನ್ಷ್ಟ ಆಗಾದ್ರೆ ಎಲ್ಲಾ ಟೈಮ್ನಾಗ ಬರ್ತನ್ ರೀತಿ ಅವ್ರಲ್ಲಾ ನಮ ವತಗಂಡ ವಗೇರ
ಹ್ಮ್ ಎಲ್ಲ ಬತ್ಕಂದೋಗಗಾರ ಹ್ಮ ನ ಎಲ್ಲ ಒಡದ್ ಬಡದ್ ಹಚ್ಚಿರಿನು ಬಡ ಬರ್ದೇವ್ರಿ
ಹ ರೀ ಆ ಟೈಮ್ನಾಗ ಮಾತ್ತೆ ಕೇಳದ್ರಿ ಬರೀ ಹಳ್ಳಕ್ ಹೋಗದು ಆಮೇಲ್ ಬಂದು ಹಿಂಗ ಮಣ್ಣ ಹಚ್ಿದು ಹಾ ಕೈ ಕಾಲಿಗೆ ಆಚಕಂಡ ಮನಿಗ್ ಗೊಡ್ಡೆ ಬರದ್ರಿ ಮತ್ತೆ ಈ ಸಡಿಲ್ಲ ಅಂತ ಹೇಳಿ ಆತರ ಮಾಡಿರಿ ಬಾ ಕೆಡಗ್ ಮಾಡಿವ್ರರಿ ಆ ಟೈಮನಾಗ ಸರ್ ಕುರ್ಚಿಗೆ ಸರ್ ಕುರ್ಚಿಗೆ ಎಲ್ಲ ಮೊಳು ತಂದಿಡ್ರೆ ಮತ್ತೆ ಯಾಕಂದ್ರೆ ಹುಡುಗರ್ಗಿ ಆ ಎಲ್ಲಾ ಕುಂತು ಆ ಟೇಮಲಿನ ಆಟ ನೆನೆಸಿದ್ರೆ ಬಾಳ ವಿಚಿತ್ರ ಆದತ್ ಯಾಕಂದ್ರೆ ಅದ ದಿನ ಬಳ
ಹ್ಮ್
ಅಲ್ಲಿ ಬರಲ್ರಿದು ದಿನಗಳು ಆ ತರ ದಿನ ಅದು ಒಂದು ಕಟ್ಟಿಗೆಗೆ ಹುಣ್ಚೆಣ್ಣ ಹೊಡ್ಕೊಂಡ್ ಬಂದು ಹುಣ ಕುಟ್ಟಿ ಚುಚ್ಚಿ ಅದಕ್ ಉಪ್ಪು ಖಾರ ಹಾಕಿ ಅದ್ ಏನ್ರಿ ಹೇಳಿದ್ರಿ ಪ್ರಾಯ ಅಗ್ನರ್ ಕೆಡತದ್ರೀ ಆತರ ಮಾಡಿವ್ರ ಹಾ ರೀ ಹೀಗನ್ ಹುಡುಗುರ
ಅವಾಗೆಲ್ಲಾ ಹಚ್ಚಿದಾಗ ಸಾಲಿಗೆ ಹಚ್ಬೇಕು ನಾವ್ ಯಾರ್ ಎತ್ತೊಂಡ ಮಾಡ್ಕೊಂಡ ಅಂತ್ರಿ ಅಂದ್ರೆ ಎದ್ ಹೋಗ್ಬೇಕ್ರೀ
ಹಾ ರೀ ನಾವ್ ಅತ್ರಿ ನೋಡ್ರಿ ನಮ್ಮ್ ಅಣ್ಣ್ರ ಏನ ಅದ್ರ ಹೊಡದಲ್ರಿ ನಮ್ಗ ಅವ್ರ ಮೊದಲ್ ಕಟ್ಟಿಗೆ ಆಕ್ತದ್ರಿ ಅವ ತಗುರಿ ಇ ಕಟ್ಟಿಗಿರ್ ಬರ್ತಿತ್ತಲ್ರಿ
ಹ್ಮ್ ಹಾ್
ೀ ಅದ್ರ ತೊಗರಿ ಕಟ್ಟಿ ಅಂತ ಹೇಳಿ ತೊಗರಿ ಹಾಕಿರ್ತಾರಲ್ರರಿ ಅದ್ರ ಕಟ್ಟಿಗೆಗ್ ಬರ್ತಿತ್ರಿ ಮೊದಲ್ ಬಾಳ ದಪ್ಪ ಬರ್ತಿ ಪ ತಗರು ಗಡಾ
ಹೌದ್ರ ಹೌದು
ಏನಾದ್ರೀ ಮನ ಬಲಿ ಆಗ್ತಿದ್ರಿ ಸಾಲಿಯಿಂದ ಹೊಡಕಂತ ಬರ್ತಿದ್ರಿ ನಮ್ ಕಟ್ಟಿಗ್ ತಗೊಂಡ್ ಮರಿಯಾಂಗ ನಮ್ಮಣ್ಣವರು ಆ ತರ ಆ ತರ ಅದ್ರನು ಕೇಳಿಲ್ರ ಮಾತ್ ನಾವು
ಹಾ ಸಾಧನ್ ಹೋಗಣರ ಶಾಲಿಗೆ ನಾನ್ ಹೋಗಿ ಅಲ್ ನೋಡ್ರಿ
ಹೋಗ್ಲರ್ಸಲಕ್ ಈ ತರ ಎಲ್ಲಾ ಗಾಡಿ ಕಲ್ತು ಗಾಡಿ ನರ್ತ ಸದ ಬಂದದ್ರೀ ಮತ್ತೆ
ಹ್ಮ ಸರಿ ನಮ್ಮ್ ಅಣ್ಣ ಮಕ್ಳು ಯಚ್ಚಿರುತ್ ಮಾಡ್ದೆ
ಅಚ್ಚ ಬಕ್ರ ಈಗ ನೋುಡುಗರ್ರಿಗೆಗ ನಷರ್ ಮಾಡ್ಬದು ಯಾಕಂದ್ರ ನಾ ಹುಷಾರ್ ಆಲಕ್ಕಲ್ಲ ಅವ್ರಿ
ಹ್ಮ ಇಲ್ಲಿ ಊರಾಗಾದ್ರೂ ಸಾಲಿ ಹೋಗಲ್ರಿ ಒಂದ್ ದಿನವಾದ್ರ ಅಂದ್ರ
ಹಾ ಹಾ ಏ ಹುಡುಗಿರು ನಡ್ಯಲ್ರಿೀ ಒಂದಕ್ ಒಂದ ಏನ್ ಮಾಡಿ ಬಿಡ್ತವ್ರೀ ಜಗಳಾಡಿ ಬಂದ್ಬ ಬಿಡ್ತವ್ರೀ ಮನ ಕಡೆಗೆ ಆ ಸರ್ ಹೊಡದಾರ ಮತ್ತೆ ಅಂದ್ರ ಅವ್ರು ಬೈದಾರ ಇವ್ರು ಬೈದಾರ ಹುಡುಗರು ಆ ಹುಡುಗರು ಡಾರ ಈ ಹುಡುಗರು ಡಾರ ಅಂತ ಹೇಳಿ ನಾವ್ ನಟಕ ಬ್ಬ ಬಿಡ್ತಾವ್ರೀ ಅಳ್ಕಂತ ಬಂದ ಮನ ನಾವು ಕೆಲ್ಸಕ್ ಹೋಗಬೇಕ್ರ ಹುಡುಗರು ಬಂದ ಮನೆ ಕೊಡ್ಬೇಕ್ರೀ ಾಲಿ ಚಂದ ನಮ್ ತಿಳಿದ್ರ ಎ ಹೋದಿರ್ತಲ್ರಿ ಹಓದಿರಲ್ರರಿ ನಾವ್ ಹುಡುಗ ಕಡೆಗಿನ ಜ್ಞಾನ ಕೊಡ್ಬೇಕ್ರೀ ಚಂದ ಓರ್ಸ್ಬೇಕಕ್ ಹುಡುಗರಿ ಅ ಇಂತಥ ಟೈಮ್ಗಗೋಸ್ಸಲ್ಲ ಅ್ರ ಅವಾಗಸ್ಬೇಕ್ರ ಈಗ ಸದ್ದ ಹ ಹೊಸ್ಸ ಟಮ್ ಆದ್ರೆ ಅವ್ರಿಗೆ
ಹ್ಮ ರೀ ಹ ದವ್ರ ಯಾವಾಗ ಹೋದ್ರ ಶಾಪ ನಿಮಮ್ಮೂಊರಾಗ
ಏಳನೇ ತಾರೀಕು ಮೊರಮ್ದ ಏಳ್ನೇ ತಾರೀಕ ಅಂದ್ರ ಮೊರಂ ಏಳನೇ ತಾರೀಖ ಬೇರೆ ರೀ ಇದು ಕಾಲಂಡರ್ ಬೇರೆದು, ಇವತ್ತು ಎಷ್ಟಾದ್ರೀ ತಾರೀಕು ಕ್ಯಾಲೆಂಡರ್ದ ಹತ್ತು, ಒಂಬತ್ತು, ಇಪ್ಪತ್ತು ಇದೆ
ಇಪ್ಪತ್, ಅದುನ್ರೀ, ತಾರೀಕು ಅಷ್ಟು, ನೋಡಿಲ್ರರಿ ನಾನ್!
ಹೌದ್ರಿ, ಇಪ್ಪತ್ತು ಇಪತ್ಯೊಂದು! ಇದ್ರ ಬೇಕು ಅಣುತಿನಿರಿ
ಹಾಹಾ, ರಿ ..
ಮಂಗಳವಾರ ದಿನ ಹೋದ, ಮನೆಗೆ, ಹೋದ್ರೆ ಒಂತರ ಕೇಳವಲ್ರರಿ ಊರಾಗ ಏನೋ ಒಂತರ ಹೊಡ್ದಾರಂತ ಮೊರಮ ಮಾಡಂಗಿಲ್ಲ ಅಂತ ಮಜ್ಮರಿ . ಚಂದ ಹಾಗಾಗಿಲ್ಲ, ಅಂತ ಕೇಳಿದ್ರಿ ಯಾಕ ಏನು .. ವಾದರ್ಸೇನ, ಜಗಳವು ಆಗವ್, ಅಂತ ಕೇಳಿದ್ರಿ ಏನೇಏನ್ ಮಾಡ್ತಾರನ್ ಗೊತ್ತಿಲ್ರಿ. ..
ಹೆಂಗ್ರಿ ಮತ್ತೆ ನಿಮ್ ಊರಲಿ ಚಲೋ ಆತ್ತ ದೂರ ಬರ್ ದಾರಿ ಅದರೆ ..
ಹೌದ್ರಿ ಕರೆಕ್ಟ್ ಹಾಗುತೇ! ಅಂತ ಹೇಳರ, ಅಂದ್ರ ಏನಾದ್ರೆ ಆ ದೇವರು ಇಂತಥ ಸತ್ಯವಂತ ದೇವರ ಅನ್ರಿ ಮಕ್ಕಳ ಹಾಗಲಾರದವರು ಬೇಡಿಕೊಂಡರ ಮಕ್ಕಳ ಹಾಗವ ರೀ ಅದು, ಬಂಗಾರ ಛತ್ರಿಕೆ, ಆದ್ರೆ ದೇವ್ರರಿಗೆ ಛತ್ರಿಕೆ ಹುಚ್ಕೊಂಡು ಹೋಗಿದ್ರೀ ಯಾರ. ಬಂಗಾರಾಧ್ರಿ, ಬಂಗಾರ ಛತ್ರಿ ಉಚ್ಚುಕೊಂಡು ಹೋದ್ರೆ .. ಆಟೋಮೆಟಕ್, ಬರವರ್ಷ ಟಕ, ಅವ್ರಿಗೆ, ಕಣ್ಣು ಹೋಗಿದ್ರಿ ಆ, ಬಂಗಾರ ಚೇತ್ರಿಕ್ಕೆ ಹೋಗಿ ಅವರು ಕೈಯಗ, ಇಧಿಲಾಗ, ಇತ್ಯಂತೂರಿ ಮತ್ತೆ, ಹೆಂಗೀದರು, ದೊಡ್ವರು, ಹೇಳೂ ಅನುತ್ತಾರೆ ರಿ ಆ ಮತ್ತೆ ಹೆಂಗ ಇದಂಗೆ ತಂದುಕೊಟ್ಟ ಇಟ್ಟಾರಂತ ಗದಲೆಗ
ಹಾ, ರೀ. ಅದೇ ಶಕ್ತಿ ಬಾಳ ಅದುರಿ ಮುತ್ತೇನು
ಮತ್ತೇನು! ಪವಾಡ, ಅದೇ, ಅಲ್ರೀ ಇನ್ನೇನು?
ಹ್ಮ್, ಹ್ಮ್, ಹಾಳಿಗ, ಏನುತಾರದು..
ಏನ್ರರಿ
ಮತ್ತೆ, ಹೆಂಗಾನ ಮತ್ತೆ! ಓತಾರ ಆಲ್ ಮತ್ತೆ ಕೇಳ್..
ಇಲ್ರರಿ ಮಂಗಳವಾರ, ಅದ ಮಂಗಳವಾರ ದಿನ ಗೊತ್ತತ್ರಿ ಏಳನೇ ತಾರೀಕ್ ಮಂಗಳವಾರ ಆತ ಅಂತ ಅನ್ನುತ್ತಾರೆ, ರಿ. ಮಂಗಳವಾರ ದಿನ! ಹಾ, ರೀ! ಮಂಗಳವಾರ ದಿನ ಗೊತ್ತಾಯ್ತ್ ನೋಡ್ರಿ!
ಅದೇ ನಮ್ಮಊರಾಗ ನಾನು ಕುಂತಾರ್ರೀ! ಹಾಂಗೆ ನಾ ನಂಬಲ್ಲ ಗ್ಯಾರಂಟಿ, ಇಲ್ರರಿ.
ಹೌದೌದೌದು
ಹಾ ..
ಹೌದುರಿ ದೇವರು ಮಾತ್ರ ಚಂದ್ ಆಗದು ಹಾಗೆ
ಹ್ಮ್
ದೇವರೆ ಎಷ್ಟೇ ಹಾ ರೀ ಚಂದ ಹಾಗೆ ಆಗ್ತದ್ರೀ ಎಲ್ಲಿಗೋ ಅಲ್ರಿ ಹೌದು
ಹೌದ್ರೀ ಮತ್ತೆಏನ್ ನಡ್ಡದ್ರಿ ಕೆಲ್ಸ ಹಲೋ ಹಲೋ ಹ್ಮ್ ಹಲೋ ಹಲೋರಿ
ಹಲೋ ಹಲೋ
ಪವರ್ ಹೋಯ್ತ ಅವ್ಕಂತಾರೆ
ನೀವ್ ಎಲ್ಲಿರಿ
ಹಲೋ
ಹೊರಗಿರಿ ಏನ್ ಫೋನ್ ಬರಕು ತಿರ್ಬೇಕು ನೋಡ್ರಿ ನಿಮ್ಮಗೆ ಬ್ಯಾರೆದು
ಒನ್ ಒನ್
ಹಾ ಅದಕ್ಕ ತರ ಅಲ್ಲ ಕುಂತಲ್ರಿ ಮತ್ತೇ ಏನಲ್ರಿ ನಿಮ್ಗೆ ಏನಾಗಿದ್ರಿ
ಹ್ಮ್ ನೆಟ್ವರ್ಕ್ ಹೂ ರೀ ನೆಟ್ವರ್ಕ್ ಬರಲ್ಲ ಅಂತ ನಾನ್ ಅಂದೇ ರೀ
ಪೋನ್ ಬರಕುಂತ್ರದ್ರಿ ನಿಮ್ಗೆ ಬೇರೆದು ನೀವು ಎಲ್ಲಿಗೆ ಮನೆಗೇನು ಊಟಕ್ಕೆನ ಕರೆ ಕುಂತ್ರ
ಊಟ ಮಾಡವ್ರಿ ನಮ್ಮ
ಹೌದ್ರಿ ಅದಕ್ಕೆ ಹೇಳ್ಕುಂತ್ರಿ ಅದು ಪೋನು ನೆಟವರ್ಕ್ ಬರಬರ್ ಇದರೆ‌ ಅಲ್ಲಿ
ಹೌದ್ರೀ ಅದ ಬೆಂಗ ಬೆಂಗ್ಳೂರಿಗೆ ಬಂದರಲ್ಲ ನಮ್ಮ ಅಣ್ಣಾರು
ಹಾ ಹಾ ರೀ
ಮೊಹರಂ ಸಲುವಾಗಿ ಬರ್ತೀನಿ ಅಂತ ಅಂದ್ರು ರೀ
ಹಾ ರೀ
ಹಾ ಸಲುವಾಗಿ ಪೋನ್ ಹಚ್ಚಕ್ ಕುಂತಾರೀ
ಹ್ಮ್ ಸರಿ ತೋರಿ ಮಾತಾಡ್ರಿ ಅವರು ಕೂಡ ಸರಿ ಇಡ್ಲಾ ಇಡಮ್ ರೀ
ಹಾ ಇಡು
ಹಾ